ನೂ್ರ ಹಲೋ.
ಅಲೋ ಎಲ್ಲ ದೇವಕಿರಣರಣ.
ಮನೆಯಾಗ.
ಏನಾತು ಚಣಕ.
ಬಗೆ. ಹಫತ್ತು ಗಂಟೆಗೆ ಬ. ಹಾ.
ಹತ್ತಕ್ಕೋಗಿ. ಹತ್ತಕ್ಕೋಗಿ ಯಾವಾಗಪ್ಪಂದೆ.
ಅದು ಇವತ್ತು ಹೋಗಿ ನು ಮಾಡ್ಕೊ ಬರ್ಬೇಕ.
ಅಡ್ಮಿಷನ್ನ.
ಹ್ಮ್.
ಯಠಫಿ.
ಮೂರ್ ತಿಂಗಳು ಕೂಡ ಹನ್ನೆರಡು ಸರ್.
ಹ್ಮ ತಿಂಗಕೂಡ ಹನ್ನೆರಡು ಸಾವಿರನು ಬುಕ್ ಆಗಿಕಾ
. ಕೊಡ್ತಾನೆ ಅದೇ ಇವತ್ತೆಲ್ಲ ಕೇಳ್ಕೊಂಡು. ಟೈಮಿಂಗ್.
ಹ್ಮ್ ಹ್ಮ್ ಹ್ಮ್ ಹ್ಮ್. ಅಲ್ಲಿ ಮತ್ತೆ. ಅಲ್ಲ ರಿಸಲ್ಟ್ ಬಂದೈತಂತ ಇದಕ್ಕೂ ಬಾ ಸರ್ಟಿಫಿಕೇಟ್.
ಕ್ತಿ ಪಿಕೆಟ್ಗೆ.
ಹ್ಮ್ ಮತ್ತ ಇವತ್ ಮತ್ತತ್ ಏನ್ ಮಾಡ್ತಿ. ನಾಳನ್ ಮತ್ ಕ ಒಂಟೆ ಅಂದ್ರ ಸಿಗಂಗಿಲ್ಲದ ಸರ್ಟಿಫಿಕೇಟ್ ಏನ್ ಮಾಡನ್ ಮತ್ತ
ಇದಕ್ಕೆ ನೋಡ್ತೀನಿ ಇದು ಹೋಗಿ ಇವತ್ ಹೋಗಿ ಎಲ್ಲಾ ಇದದು ನೋಡ್ಕೊಂಬರ್ತೀನಿ
ಹ್ಮ ನೋಡ್ಕೊಂಡ್ ಬಾ ಯಾವತ್ ಇವತ್ ನೋಡ್ಕೊಂಡ್ ಬಾ ಮತ್ ನಾಳಗಾರ ಹೋಗ್ಬಿಡು ಶುಕ್ರವಾರ ಮತ್ ಶನಿವಾರ ಆದ್ರ ಹಾಫ್ ಡೇ ಇ ಸಿಗಂಗಿಲ್ಲ ಯಾರು
ಅದೇ ಅದೇ
ನಾಳೆ ಎಿ ಕಂಡಷನ್ ಕೆಲ್ಸ ಮುಗಿಸಸ ಯಾಕಂದ್ರೆ ಈಗ ಅ ಅರ್ಧ ಕರ್ದ ಆಗ್ಯವು ಇ ದಾಯ ಕಷ್ಟ ಹೋಗಿ ಮುಗಸೊಂಬನ ಅಂತಿ ನಾನ
ಅದೇ ಮರ್ತೆ ನನ್ಗಳು ಬೇಕಾಗ್ತವು
ಹ್ಮ್ ಬೇಕಾಗ್ತಾವಲ್ಲ ಅದು ಹಿಂದ ಆಗದ್ ಕೆಲಸ ಮುಂದ್ ಬೇಕಬೇಕು ಯಾರಿಗಾದ್ೂನು
ಹ್ಮ್ ಹ್ಮ್
ಅದೊಂದು ಆತಂದ ಮುಗ ಹತ್ತು ಕಾಲೇಜಿಗೆ ನಮ್ಗೆ ಸಂಬಧನೇ ಇಲ್ಲ
ನಮ್ಮಂದಿಲ್ಲ ಪಿ ಡಿ ಸಿ ಒಂದ್ ಅಪ್ಲೈ ಮಾಡ್ಬಂದರು
ೇ ಮಾಡ್ಬರೋದು ಅದು ಬಂದಾಗಏನು ಇಷ್ಟ ಕಂದ ನಡಿತೈತಿ ಅದೇ ನೆಚ್ಚು ಕಮ್ಮಿ ನಡೀತೈತಿ ಅದ ಯಾರ ಸ್ಂತಾರ
ಹ ನೋ ಇವ್ರಗ್ ಇವತ್ತು ಹೋಗಿ ಎಲ್ಲಾ ಕೇಳ್ಕೊ್ ಬರತ್ನಿ ಅದು ಟೈಮಿಂಗ್ ಅವರು ಅವನ್ ಮುಂಜಾನೆ ಏಳಕ್ ಹೋಗಿ ರಾತ್ರಿ ಏಳಕ್ ಬರೋದು
ಹನ್ನೆರಡು ತಾಸ
ಹ್ಮ್
ಏ ದೋಸ್ತಾ ಏಳ್ರನ್ ಏಳ ಹ್ಮ ಅಜ್ಜಯತ್ ಮತ್ತ
ಅಲ್ಲೇ ರು ಇಿಡಿಬೇಕಾಗತದ ಹೆಂಗ ಆತದ
ಸು್ ನಾನು ಅಲ್ಲೇ ಬಂದ್ಬಿಳೇನ ಅಂದೆ
ಬರ್ತಿ
ಅ ನಂದೇನು ತಿಲಾಡ್ತಿಲ್ವಾ ಕಂಪ್ನಿ ಏನಪ್ಪಾ ಅಂತನಿ ನಾನ ಅಂದ
ಮಾಡ್ಿಸಿದ್ದೇನೆ ಎಲ್ಲೆಲ್ಲ
ಹ ಎಲ್ಲಿ ಇಲ್ಲಿ ಎಲ್ಲಿ ಎಲ್ಲ ಅದು ವಜ್ಜ ಕಿರಣ ಬಸ್ಸುಗ ಒಂದ್ ಮಾತಾಡ್ತಾರ ನನಗ ಒಂದ್ ಮಾತಾಡಕತ್ತಾರ ಅವರು
ಹಾ
ಅಲ್ಲ ನಿನ್ ನಿನಗ ನಿನಗಲ್ಲ ನೀನ್ ಹೇಳಿದ್ ನನಗ ನೀ ಏನಂದ ಹೇಳ ಮೂವತ್ ಕೊಡ್ತಾರ ಐದ್ ಸಾವಿರ ಗಾಡಿ ಪೆಟ್ರೋಲ್ಗೆ ಇಪ್ಪತ್ತೈದರ ನಮಗ ಇಲ್ಲದ
ಬಸ ಅಂದ ಹುಸಳೆ ಮಗ ಐದು ಇದು ಕೊಡ್ತಾರ್ಲಿ ಪೆಟ್ರೋಲ್ಗ
ಐದ್ ಅಂದ್ರೆ- ಐದ್ ಸಾವಿರ ಅಲ್ಲ ಐದ್ನೂಇನೂರದು. -
ನಾಳೆ ನಾಳೆ
ಐದ್ನೂರ್ ಕೊಡ್ತಾರ- ಅಂತ ಐದ್ನೂರ್ ತ ನೀನು ಅಂದ್ರ ಇಟ್ಟ ಅನ.
ಇಪ್ಪತ್ತೈದು ಅದು ಐದನೂರು ರೂಪಾಯಿ. ಅದು ಅಂದ್ರೆ ಏನ್ ದಿವ್ಸದ ಇದನ್ ಯಾಕ ಐದನೂರು ರೂಪಾಯಿ. -
ಅಲ್ಲಾ ಅಂತ ನಾನು. -
ಹ ಹಾ ಹ
ಐದ್ ಅಂದ್ರೆ ಐದ ಸಾವಿರ ತಳ್ಕೊಂಡು ಏನಿನ್. -
ಹ ಇವತ್ತ ಐದ್ ಐದ್ನೂರ ಅನ್ಬೇಕಕ್ಲ್ಲಾ. ಐದ್ನ ಐದ್ ಸಾವಿರ ತಿಳ್ಕೊಂಡಿನಿ. ಇಪ್ಪತ್ತೈದ ಒನ್ ಕೊಡ್ತಾರ್ಲಿ ಐದ್ ಒಂದ ಕೊಡ್ತ. - ಹತಾರ
ಹಾ,
ಆಡಿತ ಒಂದ ಬಾತಹೇಳಾರಂದ.
ಹ್ಮ್, ಗಾಡಿ ತೊಂದ ಬಂದ್ ಎಲ್ಲದಕ್ಕೂ ಬಂದನ. ನಾ ಒಂದ್ ವಾರ ಬಿಟ್ಟು ಬರ್ತನ್ರಿ ಅಂತ ಹೇಳ್ಬಿಟ್ಟನವ. -
ಅದೇ -ಅದೇ,
ಎಲ್ಲಿ ಎಲ್ಲೆಲ್ಲರೂ ಡಿ ಎಲ್ ಅನ್ ಕೆಲ್ಸಕ್ಕಲ್ಲ ಸುಮ್ಮಲ್ಲಿ ನಮ್ಮ ಮಾವನ್ ಕಂಪ್ನಿಲ್ಲ ಲೋಬಟಿವಿ. -
ಮತ್ತೆ ಮಾಡಸ
ಅದಾ ಅದಂ ಕ್ರ ಿಕ್ಸ್ ಐತೆ ಅದು ಸೋಮಾವರ ಇತ್ತು ಮರಾಯ- ಸುಮ್ಮನೆ ಇವ್ರ ಸಮ್ಮಾನನ್ ಕುಂತ ಇವರೆಲ್ಲ ತಗಲು ಬಾಜಿ ಸುಳ ಮಕ್ಳು ಹೋಗ್ಬಿಡ್ತು. ಸುಮ್ಮನೆ ವೇಸ್ಟ್ ಆಗ್ತತಿ ಈ ಬಸ್ ಬಸ್ ಬುಕ್ ಬುಕ್ಕು ವೇಸ್ಟ್ ಆಗ್ತ ಎಲ್ಲ ವೇಸ್ಟ್ ಆಗ್ತದೆ. -
ಹ್ಮ್, ಪಾಂಡಿಚೆರಿ- ಲಗಭಗ ಟಿಕೆಟ್ ಮಾಡಿ
ಫೋನ್ ಬಂದಿ ತಾನ. -
ಅವ ಹಾಗೆ ಬಂದಿ, - ನನಗೆ
ಹೇ, ನಿನ್ನ- ಪಂಡಿಚೇರಿಕಾ ಸಹಲಾ ತೇವಿಟ್ಟನ
ಕೆಲಸ ಇಲ್ಪಾ ಅಂತ ಹೇಳಿದ್ನಾವ್ರಿಗೆ. -
ಅದೇ -ಅದೇ ಹೆಂಟಾರಲ್ಲ ಪಿಕ್ಸ್ ಆತೀನಿ ಇಪ್ಪತ್ ನ
ಹ, ಅಂತ ಮುಗಿ ಬುಕ್ಕಿಟ್ ಸಕ ಟಕ್ಕ ಯಾವ ಹ್ಮ್, - ಇವು- ಇವು ಇಷ್ಟ ವರ್ಷಸರ್ ಪಿ ರಬೋ.
ಆ
ಓ, ಅನಕ್ಕೆ ತ ತ ಮಾರಚ್ ಲಿನ
ಮಾಡಸ್ತಾರ. ಅವ್ರ ಏನ ಪಾಪವಾಗ ಅಜ್ಜಿ ಇದಾಗ್ಯಾರಂತ ಅಂದ್ರ ಕಾಲನಿ ಬಿದ್ದಾರಂತವ್ರ., -
ಹಾ, ಹಾ, ಹಾ,,
ಸ್ವಲ್ಪ ಈಗ.
ಅವನು ಅವನು ನೋಡವ ಕಾಣಂತದಿನ ಹೋಗ. ಕದ ಕೂಡ.
ಹ್ಮ ಏನನ್ ಮಾಡ್ತಾನ ಗೊತ್ತಿಲ್ಲ ಈಗ ಅನಿಕೇತಿನಿಂದ ರಾಮು ನಿಂತಾನ ಗಬ ಬಸವ ನಿಂತಾನ.
ಹಾ.
ಬಸ್ಸ್ಯ ಒಕ್ಕಾನ ಬಸ್ಸ್ಯ ಪಕ್ಕಾ ಒಕ್ಕಾನವ.
ಹೋಗಲ್ಲ ತಿಳ ಅನಪ.
ಹೋಗಲ್ಲ ಅಂದನ ಈ ನನ್ ಮುಂದ ನೋಡ್ತಿಂದ್ಲೆ ನಾನು ಹೋದ್ರಕ್ಕಿನಿ ಇಲ್ಲಾಂದ್ರ ಇಲ್ಲಾಂದ ಅದ ಆದಿತ್ಯ ಅದನ್ನ ಬಿಡಲ್ಲವ ನನ್ಗ್ ಗೊತ್ತೈತಿ. ಹಷಿ ಹಾಕ ಕೊಡ್ತನ ಬಾಲ್ಯ ಅಂತ.
ಅದೇ ಅದೇ ನಾ ಕೊಡತೀನ ವಾರ್ಲ ಮಬ್ಬು ಸೂಳೆಮಗನೆ ಅಂತನ. ಹ್ಮ್.
ಹಾ.
ಯಾವತ್ಂತ್ರ.
ಯಾಪ್ನ್ಯಾಗ ನೂರ ಎಪ್ಪತ್ ರೂಪಾಯಿ ಬತ್ ನೋಡಲ್ ನಿನ್ನೆ.
ಹಾ. ನಾ ನೌನ ನೀ.
ನೂರ ಎಂಬತ್ತು ರೂಪಾಯಿ ಆಗೇತಿ ಎಲ್ಲ ಟೋ. ಅಲ್ಲ. ಏಟು.
ಟಾಸ್ಕ ಮ ನಿಮ್. ನ ಜೊತೆ ಮಾತಾಡೋದು ನಿನ್ನೆ. ನಿನ್ನೆ ಬಂದದ.
ಹಾ.
ಈಷ್ಟ ದಿನ ಕೊಟ್ಟ. ಮ ಏನ ಇವ ಅದೇ ಇವತ್ ಮುಂಜಾನ ಬಂದದ ಎರಡ್ನೂರು. ಹಾಯ.
ಬರೆ ಪೋನಾಗ ನೀನು ಟಾಸ್ಕ್ ಕಂಪ್ಲೀಟ್ ಮಾಡ್ಲಾರ್ದ ಬಂದೈತಿಲ್ಲ ಅದ
ಹಾ ನಿಮ್ ಜೊತೆ ಮಾತಾಡಿದಕ ಬಸನ್ ಜೊತೆ ಯಾರ್. ಸಲಾಮತ.
ಮಾತಾಡಿದಕ್ಕೆ. ಹ್ಮ. ಫೋನ್ ಎತ್ತಿದಕೆ ಬರ ಫೋನ್ ಎತ್ತಿದ್ದಕ್ ಬಂದೈತ್ ನಿಮ್ದ ಬರ ಪೋ ಅದೇ ಅದೇ ಪಫೋನ್ ಎತ್ತಿದ್ದಕ್ಕೆ ಬಂದೈತ್ ಬರ. ಅದೇ ಅದೇ ಅದೇ. ಆ ತಕ ಮತ್ ಅದರೋಕ್ಕದಾಗ ಪಾಂಡಿಚಾರಿ ನೋಡ್ಬಿಕ್ ನೋಡ.
ಆಯ್ತ್ ನ ಟೈಮ್ ಏನಾ ನಾಗ.
ಹಾನಮ್ಮ . ಹಂಗಲ್ಲು ಪಂಡಿ ಚರಿ ನೋಡ್. ದೈನಂದಿನಾನ ಟೈಮ
ಆಆ ಆ
ಪಂಡಿಚೆರಿ ನ್ನೋಡತಿದ್ದಲ್ಲಪ್ಪ ಅಂದೆ
ಏ ಎಲ್ಲಿ ಪಾಂಡಿಚೇರಿ ಯೋ ನಿನ್ನ ಏ ಕಳ್ಸ್ ಸರ್ ಹುಡುಗ ಇಲ್ಲ ಅಂದ್ರ್ ಕಡೆ ಅಲ್ ಹೋಗ್ ಒಂದ ಹೋಗುದು ಮತ್ತ ಇಕ್ಕಾ ಎಲ್ಲ ಹಿಕ ಆಗ್ತದ
ನಿಮ ಪವನ್ ಪವನ್ ನೋಡತ ನಂದನ್ಂತಲ್ಲೋ ನೀನ್ನ
ನೋಡ್ತಾರ್ ಬುಡಪ್ಪ ಅವ್ರೇನ್
ಹ ಫೋನು ಫೋನೇಚ್ಚಿಲ್ಲ ನಿನ್ನೆ
ಯಾರ
ಹಾ ಭವನ ಪವನ್ ಪವಾನ
ಪವಾನ್ ಅಚ್ಚಿಲ್ಲ ನನಗೆಆ ರೂಗಿ ರೂಗಿ ಹೊಕ್ಕಿರ್ಬೇಕವ ಅವನೇ ಎಲ್ಲಾ ಪ್ಲಾನ್ ಇದು ಬಿಟ್ಟಾಕತ್ತಾನ
ಹ್ಮ್ ರೂಗಿ ಹಕ್ಕನಣ ರೂಗಿ ಪಕ್ಕಾ ಹಕ್ಕನವಾ
ಹ್ಮ
ರೂಗಿ ಪಕ್ಕಾ ಒಕ್ಕನವಾ
ಆ
ನಾವು ಎಲ್ಲ ಹತ್ಬಂತೀವಿ ಇವ್ರು ನೋಡಿದ್ರರು ಬಜರಿ ಅಡ್ಡಾಡತರ ಮಕ್ಳು ಈ ಟೈಮ ನಗ
ಅದೇ ಹಾಗಯೆ ಈ ಏ ಸಮ ಹೋಗ್ ಬಂದು ಬಿಡು
ಎಲ್ಲಿಗೆ ಹೋಗ್ ಬರ್ಲಿ
ಪಾಂಡಿಚೆರಿಗತ್ತು ನೀನು
ಪಾಂಡಿಚೇರಿ ಕೆಲ್ಸ ಆಲ್ಬಡ ಕಿರಣ ಬೇಡ
ಹಲೋ
ಪಾಂಡಿಚೇರಿ ಕೆಲ್ಸಗಲ್ಲ ನಮ್ಮ ಮಾವ ಮತ್ ನೋಡ ಏ ನಿಮ್ಮನ ಅಲ್ಲಿಂತ ಚಪ್ಪಲು ಹೋಗೋದ್ರೆ ಇಲ್ಲಿ ಬಂದ್ ಬಿಳತಿದ್ ನೋಡ
ಏನೋ ಒಂದು ಪಾಪ ಪಾ ಕೆಲ್ಸ ಮಾಡದ್ರ ತರ ನಾ ಹೋಗಿಲ್ಲ ಅಂತಂದ್ರೆ ಹೋಜ ಬೀಳುತ
ಅದ್ ಜಗತ್
ಇಪ್ಪತ್ತ್ನಾಲ್ಕ ಅಂದ್ರೆ ಎಲ್ಲಿತ್ಲಿ ಇವತ್ ಇನ್ನ ಹದ್ನೆೆಂಟ್ಲಿ ಹುಡುಗ
ಅದೇ ಅದೇ ಅದೇ ಇಪ್ಪ ಇನ್ನ ಇಲ್ಲಿ ಒಂದ್ ವಾರ ಇರ್ಬೇಕು ಮತ್ತ್ ಅಲ್ಲಿ ಹೋಗಿ ಒಂದ್ ವಾರ
ಒಂದ್ ವಾರ ಆದ್ರೆ ನಾಲ್ಕೈದು ದಿನ ಆಗತ್ತದ
ಮತ್ತ ಇಲ್ಲಿ ಬಂದು ಒಂದ್ ಎರಡ್ ದಿನ ರೆಸ್ಟ್
ಮತ್ತ ಜುಲೈ ಒಂದಕ್ಕೋಲೆ
ಹ.
ಜುಲೈ ಒಂದಕ್ಕ ಹೊದ್ನಿ ಅಂದ್ರ ನಂದ ಪಿ ಜಿ ಸಿ ಇ ಟಿ ರಿಸಲ್ಟ್ ಅದ. ಒಂದ್ ಆಲ್ಮೋಸ್ಟ್ ದಂಡಿಗ ಬಂದಿರ್ತೈತಿ. ಅದನ್ನ ಯಾಕ. ಅಲ್ಲ ಹೋದ್ ವರ್ಷದ್ದ ಮೇ ಎಸ್ಟ್ ಮೂವತ್ತೊಂದಕ್ಕ ಎಕ್ಸಾಮ್ ಆಗೈತಿ. ಅಗಸ್ಟ್ ಆಗಸ್ಟ್. ಚುಳಕ್ ರಿಸಲ್ಟ್ ಬಿಟ್ಟಾರ್ ಅವ್ರ.
ಹ್ಮ್.
ಹ. ಯಾಡ ತಿಂಗಳ ತಗೊಂದಾರ ಜೂನ್ ಜುಲೈ ಯಾಡ ತಿಂಗಳ ರಿಸಲ್ಟ್. ತೊಂದರ.
ಹ್ಮ್.
ಇನ್ನ ಈ ಸಿ ಇ ಟಿ ಅವ್ರದ ಎಕ್ಸಾಮ್ ಅಂದ್ ರಿಸಲ್ಟ್ ಬಿಟ್ಟಾರ ಇನ್ನ ಅವ್ರದ ಆಪ್ಸೆಂಟ್ರ್ ಬಿಡ. ತ್ತೂರು .
ನಾ ಬಿಡ್ತಾರವ.
ಅಲ್ಲಾ ಬಿಡ್ ಅವ್ರದ ಆದ್ಮೇಲೆ ನಮ್ಮತ್ ತೋಗೋತಾರ ಅವ್ರ.
ಅದೇ ಅದೇ.
ಯಾಡ್ ಯಾಡ್ ಯಾಡ್ ಮಡಂಗಿಲ್ಲ ಅವ್ರಂಗ.
ಹ್ಮ್ ಹ್ಮ್ ಒಂದ ಇದು ಇದು ಆಗಾನ ನಿಮ್ದು ಮಾಡ್ತಾರ ನಿಮ್ದ ಆಗನ ಡಿ ಸಿ ಇ ಟಿ ಚಲೋ ಅಂತ ನೋಡ್.
ಹ್ಮ್ ಡಿ ಸಿ ಟಿ ಚಲೋ ಮಾಡ್ತಾರ ಅವ್ರ ಹಂಗ ಅವ್ರ. ಅವರು ನೋಡಿ ಈಗ ಎಂ ಬಿ ಎ ಎಮ್ ಸಿ ಎ ಅವ್ರ್ದ ಈ ಎಕ್ಸಾ ಮುಗೀತು ಈಗ. ಕೆಇಎ ಇದು ಬಿಟ್ರಾ ಕಿ ಆನ್ಸರ್ ಬಿಟ್ರಾ.
ಅದೇ ಈಗ ಬಿಟ್ಟಾರ .
ಎರಡು ತಿಂಗಳ ಅಂಕೃ ರಿಸಲ್ಟ್ ಬಿಡೋದಿಲ್ಲ ಅವ್ರ ಇನ್ನ.
ಎನ್ನ ಬಿಡಾಲ.
ಅದ. ದಡ್ಡ ಕಿರಣ ಎಟ ಆತ ಇದ ಎಟ ನಿಮಿಷ ಆತ್ ಹಾ ಇನ್ನೊಂದು ಮೂವತ್ತು ಸೆಕೆಂಡ್ ಈಗೇನ್ ಇವತ್ತು ಹೋಗಿ ಬೆಟ್ಟೆ ಬರ್ತಿಯಾ.
ಹಾ ಇವತ್ತು ಹೋಗಿ ಭೇಟಿ.
ಬೆಟ್ಟಾಗಿ ಬಂದು. ಕಾರ್ಯ ಆಪ ಒಳಗ ಪೋನ್ ಹಚ್ಚ.
ಆಯ್ತಾಯ್ತು.
ಹ್ಮ್ ಆಯ್ತು ಅದ ಏನ ಅನ್ನೋದ ಹೇಳ್ ನಾಳೆ ಎನಿ ಕಂಡೀಷನ್ ಹೋಗಿ ಅದನ್ನೆಲ್ಲ ಮುಗಿಸಿಕೊಂಡು ಬರುಣತ್ವ.
ಆಯ್ತ ಆಯ್ತು ನಾ ಪೋನಚು ಇದು ಮಾತ ನೋಡ್.
ಹ್ಮ್ ಹ್ಮ್ ಹ್ಮ್ ಹ್ಮ. ಆಯ್ತಾ. ಸರಿ.
ಇಗ ಎಟ್ಟಯ್ತು ಇನೋ.
ಇನ್ನೊಂದು ಹತ್ತು ಸೆಕೆಂಡ್. ಮೂವತ್ತ್ ಸೆಕೆಂಡ್ ನಿದ್ದಿಗಿದ್ದಿ ಮಾಡೀಅಲ್ಲೋ ಮಾರಾಯ ಏನ್ ಓದಿಯಾ ಬೆಳ್ತಾನ ಕುಂತ.
ನ ಅವ ಹೊತ ನ
ಮತ್ತ ಇನ್ನ ಅಪ್ಲಿಕೇಶನ್ ಹಾಕಿಲ್ಲಾನ ಅದ.
ಯಾವವು ಇದು ಮಾಡ್ಸತೆವಿ ಮಾರಾಯ. ಎಲ್ಲಾ ಹೆಸರ ಟೆಂತ ತ ಮಾರ್ಕ್ಸ್ಕಾರ್ಡ್ ಒಳಗ ಬೇರೆ ಅದ ಇದ್ರೊಳ ಬೇರೆ ಇತ್ತಾ ಆಧಾರ್ ಕಾರ್ಡ್ ಒಳಗ ಅವೆಲ್ಲಾ ಚೇಂಜ್ ಮಾಡ್ಸಾಕ್ ಕೊಟ್ಟೇವಿ ಈಗ
ಹ ಅತ್ತತ್ತ ಏನರ ಮಾಡ್ ಒಟ್
ಕಾರ್ಡ್ ಚೇಂಜ್ ಆಗಿತಿ ಈಗ ಇನ್ಕಮ್ ಕಾಸ್ ಪ್ಯಾನ್ ಕಾರ್ಡ್ ಎಲ್ಲ ಚೇಂಜ್ ಮಾಡಕ್ ಕೊಟ್ಟು ಬಂದಿನಿ
ಆತ್ಕಿರನ್ ಕೆಲ್ಸ ಆಗತ್ತ ಪಿ ಸಿ ಆಗ್ಬಿಡಕತ್ತ ಅಂತವ್ ಅವನು
ಯಾ ಪಸಿವ ಅಪ್ಪಾ
ಕಂಪ್ನಿ ಅಂತ ಆಗಲ್ಲ ಪಿ ಸಿ ಪಕ್ಕ ಆಗುತ್ತಾ ದೋರೋ ನಿಿನಗೆ ತೊಡದೇ ಕೊಟ್ಟಾ ದೊಡದೇ ದೊಡ್ಡದ ಕೊಟ್ಟಾನು ಕೇಳೋಣ ದೊಡ್ಡ ಕೊಟ್ಟ ತಂಜವರ ನಿ
ಹ್ಮ ಏ ಕೆಲಸಲ್ಲ ಅವೆಸ ಸ ಸಾನು ಆಗ
ದೊಡ್ಡದ ಇಟ್ಟಾನ ಮಾತಾಳುವ ನೀನ್ನ್ನು ಒಳ್ಳೆ ಹಚ್ಚು ಸಂಜೆಕ್ ಹಚ್ಚ
ಆಯ್ತ ಆಯ್ತು
ಚ
ಆಯ್ತಾ
ಅದೇ ಆ ಆ ಎಷ್ಟೋ ಹಚ್ತಿ ಹೇಳ ಹೇಳೇಳ ಏಳಕ್ಕ ಹಚ್ ಏಳಕ್ಕ
ಆಯ್ತಾಯ್ತು
ಹ್ಮ್
ಹ್ಮ್ ಹಾ ಇಡು ನಳಿಕ ಹಚ್ ಮಾಡ್ತೇನ ಇವ್ರ
ಹಾ ಕಟ್ ಮಾಡ ಕಟ್ ಮಾಡ